ಹಲೋ
ಯಾವ ಅಡಿಗೆ ಹೆಚ್ಚಿದೆ ಮೊದಲ ಇದ ಮೊದಲ ಅಡಡಿಿಗೆ ಹಚ್ಚಿದೆಾವ ಹೊಸ ಅಡಿಗೆ ಹೆಚ್ಚಿದೆ
ಏ ಇದು ಹೊಸದು ಮಾರಾಯ
ಮತ್ತ್ ಈಗ ರಿಂಗಾಗ್ಯಾದಲ್ಲ ಇದ ಹೆಂಗಿದ
ರಕ್ಕ ಬರಲ್ಲದ
ಹಾ
ಅಲ್ ಅಲ್ಲಿ ಯಾರ್ನ ಇರ್ಬಾರಲ್ಲಾ ನಿಮ್ ದೋಸ್ತರ
ಹಾ
ನೀನ್ ಬೇಕಾದವ್ರ ದೋಸ ಅವ್ರ ನಂಬರ್ ಹಾಕ್ ನನಗ
ಹೂಂ
ಅವ್ರ ಬಲ್ಲಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೆ ಅಂತ್ಹೇಳ ಅವರಿಗೂಡ ಮಾತಾಡನ್ನ ಅವ್ರಿಗೂ ರೊಕ್ಕ ಬರ್ತದ ನಿಂಗೂ ರೊಕ್ಕ ಬರ್ತದ
ಇ ಬರ್ತಾವ ಬಿಡು ಅವರು ಹೇಳಿದೇನಾ ಎಲ್ಲಾ ಫೇಕ್ ಇರ್ತಾವ್ಪಾ ಅವಲ್ಲಾ ಸುಮ್ನೆ ಯಾಕ ಹಾಕೊಂಡ್ ಡೀಟೇಲ್ಸ್ ಎಲ್ಲ ಇರ್ತಾವ ಕೊಡಲ್ಲ ಅಂತ ಅಂತಂದ್ರವ
ಯಾರಿಗ್ ಏನಾಗಿಲ್ ಇಲ್ಲೆ ರೊಕ್ಕ ಬಂದವಂತನ್ನಾಕ
ಎಲ್ಲ ಸುಮ್ನೆ ಇದ ಕೇಳಿನಿ ಅವರು ಸುಮ್ನೆ ಯಾಕ ಫೇಕ್ ಇರ್ತಾವ ಹಂಗೆ ಅಂ ತಂದನ
ಹ್ಮ್ ಹ್ಮ್
ಸುಮ್ನೆ ಅದ ನಿನ್ಗಚ ಆಗೈ ನಿಲ್ಗಂದ್ರೆ ಇಲ್ಲಿಷ್ಟ ಇದು ಮಾಡ ಮಾಡ್ತಾಿದ್ದಾನ
ಹ್ಮ್ ಚಂಜ್ ತನ ನನ್ ಬಲ್ಲಿ ಹಡ್ಸಿ ಇಲ್ಲಿ ಹ್ಮ್ ಸರಿ
ಹಾ